ಹ ಕೂಡ
ಎಲ್ಲ ಅಲ್ಪಾ ಇಲ್ಲ ಮನೇಲಿ ಬಂದವಾಡ ಈ ಹೊಲ್ಲಸ ಈಗ ಬನ್ವಾ ಮಂದುಲ ಲಕ್ಷದ
ಆರಾಮಾ
ಹಾ ಆರಾಮ ಪನ ಆರಾಮ
ನಾನ್ ಆರಾಮ್ ಮಾಡತ ಏನ್ ಮಾಡಡ್ದ ಕೆಲ್ಸ
ಏನಿಲ್ಲ ಹೊಲ್ಕ್ ಹೋಗಿದ್ದ್ಯಾ ಸ್ವಲ್ಪ ಈಗ ಬನ್ನಿ ಮಳೆ ಬಂತಲ್ಲಾ ಅಲ್ಲೇ ನಿಂತ ಿದ್ದೆ ಹೊಲ್ಕ್ ಹೋಗಿದ್ದೆ ಮಳಿ ಬಂತಲ್ಲ ಈಗ ಬಂದ ಚೋಸಂಬನ್ನಿ ಮಲ್ಲಿಗ ಗಸಿಂದ ಈಗ ಮನಗ ಬಟ್ಟಿ ಬುಟ್ಟಿ ಈ ಕಡೆ ಈಗ ಹೊರಕ್ ಬಂದಿ ನೋ ನಾನ
ಅದು ಆ ಅಧ್ಯ ಉಾಯತ್ಪ್ಪ
ಆ ಆಟ ನೋಡಪದ ಆಟ ಆದಂತ ಸ್ವಲ್ಪ್ ಸುಮಾರ ಆದ ನೋಡ ಅ್ ನೋಡ್ಕಿಂಗ ನೋ ಕೆತ್ತಂತಪಂದು ಅಡಿಕಂತ ಕೂಡ
ಹ ಅದೇ ಎಷ್ಟ್ ತಿಂಳದ ಅದು
ಅದ ಸುಮಾರು ಒಂದು ಮೂರ್ ವರ್ಷ ದ ಹ ಮೂರ್ ವರ್ಷದ ನೋಡ ಮತ್ತೆ ಬಂದು ನೋಡ್ೊಂಡಗೆ ಹಯ ನೋಡ್ಕೊಂಡ
ಹ ಅದೇ ಹ ಹಾ ಅದು ಇತ್ತ
ಹಾ ಅದಕ್ಕೆ ಬಂದ್ಗೇಶಿಂದ ನೋಡ್ಕೊಂಡ ಹೋಗತ್ತ ನೋಡ್ಕೊಂಡಾಗ
ಹ ನೋಡ್ಗ ಹಯ್ತ ನೀ ಅಮೌಂಟ್ ಎಷ್ಟ್ ಹೇಳಣ
ಅಮಂ ಹೇಳಣ ಅರವತ್ತು
ಅದಾ ನೋದದೆ
ಅರವತ್ತೈದ್ ಳನಾ ಮತ್ತ್ ನೋಡ ಹೆಂಗ ಅರತದೇನ ಮತ್ತ ನೀನ್ ಕಡಿಮ ಮಾಡತ ಅ್ರ ಅದ ಬೇಕಂದ್ರ ನ ಕಡಿಿ ಮಾಡ್ತತಿಿಲ್ಲ ಬ್ಯಾಡ ಅನ ಅ್ರೆ
ಹ್ಮ ಅದ ನಂಬರ್ ನಂಬರ್ ಪ್ಲೇಟ್ ಪೋಟೋ ಪಿಟ್ ಎಲ್ಲ ಹಯಕ ಬಿಡು ವಾಟ್ಸಪ್ಗ ಹಾಕ ನ ನೋಡ್ತಿ ನೋಡಿತ್ನ್ಗ ಯಾವ್ರದ್ದ ಯಾವ್ರದ ಆಟ
ಇದ ಸೋಮನ್ ಮಾಡಿದ
ಸೊಮ್ಯಡ ಅದು ನಿಮ್ ದೋಸ್ತಾ ಇ ಓಡಾಡ್ತ ಅ ಹ ಹ ಹಾ
ಸ್ವಲ್ಪ ಆಟ ವಸತ್ತ ಹಾಕತನ ಅಂತಾವ
ಹ ಅದೇ ನಮ ದೋಸ್ತ್ ಬೇಕ್ ಅದಕ್ಕೆ ನನ್ಗ ಏನಗ ಇಲ್ಲ ಅ್ ನಮ್ ದೋಸ್ತ್ ಬೇಕ್
ಅದೇ ಸ್ವಲ್ಪವಾ ಹೊಸತ್ ಹಾಕುದ್ರ ತಾಟ ಅದಿಕ್ಕೆ ಅದಕ್ಕೆ ಸ್ವಲ್ಪ ಕೇಳಂದ್ರೆ ನಾನ ಅದಕ್ಕೆ ನಾನು ಆ ನೋಡಲ್ಲಿಬ್ರು ಹೇಳರ್ತಾಗ ಹೇಳತಗ ಅಂತಂದ ಅದಕ್ಕೆ ನೀ ಸಡನ್ ಆಗಿ ನೀನ್ ಅದಕ್ಕೆ ಇ ಮಾಡಿದೆ ಅದಕ್ಕೆ ನೀನು ಪಸಂದ ಆಯತ ಇಲ್ಲ ಇ ಬೇಕಂದಂದ್ರ ಬನಳೆ ಬಂದ ನೋಡ್ಕೊಂಡವ್ರ
ಅಷ್ಟೇ ಮಾಡಣ ಬಾಫೋಟಾಕ್ ನೀ ಪೋಟಟ್ ಹಾಕ ನೋಡ್ತಾನ ಪೋಟ ಬಾಳ ವರ್ಷದ ಅಂತಿದೆ
ಅದೇ ನೋಡ್ರಿ ಒಂದ್ಸೈತಿ ಒಂದು ಅಲ್ಲ ಎಲ್ಲ ಕ್ಲಿಯರ್ ಆಗ ಡಾಕ್ಯುಮೆಂಟ್ಸ್ ಗಾಡಿೆಲ್ಲ ನಿಮ್ಮ ಆಯ್ ತಗೊಂಡಿ ಅಂದ್ರ ನಿಮ್ಮ ಹೆಸರು ಕ್ಲಿಯ ಆಗ ಮಾಡಿಸ್ಬ ಬಿಡ್ತಾನವ
ಹ ಅದೇ ಈಗ ಓಮರ್ ಜ ಅವ್ನ್ ಫಸ್ಟ್ ಹ್ಯಂಡ್ ಬೇರೆ ಕಡೆ ಅವನು ಸೆಕೆಂಡ್ ಹ್ಯಾಂಡ್ ಹತ್ತಂದನ
ಎಲ್ಲ ಪಸ್ಟ್ ಪಡ್ರಿ
ಫಸ್ಟ್ ಹನಾರಾ ಆಯ್ತು ಷ್ಟ ಇಷ್ಟ ಮಾಡು ಅವ್ನ ಪೋಟ ಬಿಟ್ಟಾಕ್ ನೀ ಹೊಡದಗೆಸ ನಾನೆಲ್ಲಾ ಮಾತಾಡ್ತನಿ
ಅಲ್ಲ ಈ ನನ್ಗ ಹಾಕೊಂಡ ನೀನ್ ಅವನ್ಿಗೆ ಹಾಕ ಮತ್ ಪಸಂದ ಬ ನೋಡ್ಕೊಂಡು ಅವ್ರ ಪಸಂದ್ ಬಂತ ತಂದ್ರ ಮಾತಾಡ್ರ ಮತ್ತ ಪಸಂದ್ ಹಾ ಪಸಂದಗಿನ ಬರ್ಲ ಕಂದ್ರೆ ಅದು ಮಾಡಿರತ
ಹ್ಮ್ ಅದೇ ನಮ್ ದೋಸ್ತ್ ಕೇತನ ಅವ ಏನಂತ ಅವನು ಎರಡ್ ವರ್ಷ ಮೂರ್ ವರ್ಷ ಬೇಕಂತನ ಇದಕ್ಕೆ ನ ನಿನ್ಗ ಬಾಳದ್ದಷ್ಟ ವರ್ಸ ಆದ್ರ ಏನ್ ಉಳು ಇಂಚೆಂತಾಗ ಏನ್ ಉಳ್ದಾರಲ್ಲಲ್ಲಿ ಗುಜಿರ್ಗ ಆಗ ಒಂದ ಉಳಿತ ಇನ್ನೊಂದ್ ಎರಡ್ ವರ್ಷ ಿಸಿದಿದ್ದಾರೆ
ಅೇ ಮತ್ೆ ನೀ ಪಸಂದ ನಾ ಅ ಅದಕ್ಕೆೇತನಲ್ಲಪ್ಪ ನಾನು ಸ್ವಲ್ಪ ಸ್ಪ ನೋಡ್ಕ ಇದಾಯ್ತ್ ಸ್ವಲ್ಪ ಬಾಳ ವರ್ಷಯತ ಅನ್ಕೊ್ಬಿಟ್ಟಿದನ ಅನ್ನ ಮತ್ತೆ ಪಸಂದ ಆಯ್ತು ಅಂದ್ರನ್ ಇದ್ ಮಾಡ್ರಿ ಪಸಂದ್ ಆಲ್ಕ ಅಂದ್ರ ಬೇರೆ ಕಡೆ ನೋಡಂಗ್ರ ಅದ
ನೋಡಮ್ಮ ಆಟ ನೋಡಮ್ಮ ಆಟ ಮ್ಯಲ್ ಹಸಸ್ ಮಾಡಸರ್ತ ಮಾರ್ಬೇಕಂದ್ರ ಒಳಗ ಇಂಜನ್
ಇಂಜಿನ್ ಇಂಜಿನ್ ಚೆಕ್ ಮಾಡಿದ್ರೆ ಇತ್ತಾಗೆಲ್ಲಾ ಇಂಜನ್ ಚಕ್ ಇಂಜನ್ ಇಂಜಿನ್ ಎಲ್ಲಾ ಚೆಕ್ ಮಾಡಮ್ಮ
ಇಂಜನ್ ಚಾಕ್ ಮಾಡಕ್
ಅದಕ್ಕೆ ನೋಡಪಾ ಅವ್ಯಾನಂದವ
ನೀ ನಾಕು ಅವ್ನ ಕೇತ ಅವೇನದ ಒಂದು ಒಂದು ಒಂದು ಒಂದ ಒ ವರ್ಷದ ಬೇಕಂತ ಹಾ
ಹಾಂ
ಅದಕ್ಕೆ ವಸತಾದ ಆಾಲಂತ ನವುಣ
ಹಾ ಹ ಹೊಸದ ಮತ್ತೆ ಅದ ಹೊಸತ್ತ ಯಾಕಂದ್ರೆ ಅಕ್ಕ ಆಟಜ್ ಆಗರ್ತ್ತಲ್ಲ ಹೊಸತ್ ಹಾಕ ಆಗಲ್ಲ ಹಂಗಲ್ಲ
ಒಂದ ಒಂದರಾಗ ಶಕ್ಕರ್ ನಡತ ಅಂತ ನಾವ ಒಂದು ಒಂದ್ ವರ್ಷದ ನಗ ಲ್ಲ ಒಂದ್ರಸ್ ನಡತ ಅಂತನ ಅದಕ್ಕೆ
ಹ್ ನೋಡ್ರ ಮಾಡ ಮತ್ತೆ ಅ ಹಾಿ ಮುಂಜೆ ಪರ್ ಮುಂಜೆ ಒಂದ್ ಗಂಟೆಷ್ಟ ಬರ ಸರ್ ನನ್ನ ಕೆಲಸ ಅದ
ಹ್ಮ ಆಯ್ತ ಅಷ್ಟೇ ಮಾಡೋ ಬರ್ತ ಪೋಟ ಹಾಕಪ್ಪ ನೋಡ್ತ ನಾವೆಲ್ಲ ಹಾಕಿದ್ಯಾ ಪೋಟಾಕ್ ಪೋಟಕ್ ನೋಡ್ತ ಈಗ ಸ್ದ ನೋಡಿಮೂ ಆ ಹ ಅದ ನೋಡಕಯ್ತ ಅದ ಸರಿಯಾಗದ ನಂಬರ್ ಪ್ಲೇಟ್ ಚಲೋ ತ ಪೋಟ್ನು ಅಲ್ಲಿ ಇಂಜನ್ ಚಕ್ ಮಾಡ ಅಲ್ಲಿ ಬಂದಕೆಸಿಂದ
ಅಲ್ಲ ಪನಗ ಇಲ್ಲಿ ಪನಾಗ ಎಲ್ಲ ಚೊಲೋ ಕಾಣ್ತ ಇಲ್ಲಿ ಇ ಎಲ್ಲಾ ಹಸಿರ್ತಾವ ಟಾಪಿಗೆ ಇ ಎಲ್ಲ ಹಸಿರ್ತಲ್ಲ ಫೋನ್ಾಗ ಚೊಲೋ ಕಾಣ್ತದ ನೀನು ಇದು ಮಾಡ ಬಂದ್ಗೇಸ ನೋಡ್ಕಂಡೋಗ
ಅದ ಅಷ್ಟ ಮಾರತ ಮತ್ತ ಬಂದ್ ನೋಡ್ತ ನೀ ಯಾವ ನೀ ಅವ್ನದದು ದೇದ್ರೆ ಬರ ನೀ ಸನಯ ಇಲ್ಲಿ ನಮ ಮತ್ತೆ
ಅವ ದೇ ಬರ್ತಾನ ಪ್ಯಾಸೆಂಜರ್ ಒಡಕ್ ಬರ್ತಾನ ನೀವ ಬ ದೇವರ್ಕಾ
ಅಷ್ಟಮ ನಾ ಬಾರ್ತಗ ಅದ್ರ ನೀನು
ನಾ ನಾಳ ಸ್ವಲ್ಪ ರೈಚೂರ ಕೆಲ್ಸ ಅದ ರೈಚೂರ ಕೆಲ್ಸ ಮುಂಚೆನ ಒಂದ್ ಗಂಟೆಗ ಅ ದೇವರತಾಗ ಇರ್ತೀನಿ
ಆಯ್ತು ನೀನ್ ಅವ್ನ ಜೊತಿ ಇದ ಪೋನ್ತ್ ನಾನಲ್ಲ ಬರ್ತನ ನನ್ ಅವ ನಮ ದೋಸ್ತನ ಕರ್ಕೊ ಬರ್ತನಿ
ನಾನ ಇನ್ನ ಎಲ್ಲಿ ಅಂದ್ರ ಇದು ಮೈಸೂರು ಕಾಲೇಜು ಇರೋದಕ್ಕ ಪಫೋನ್ ಅಷ್ಟ ನೀ ಬಂದಿ ನೀನ್ ಅವಾಗ ಬಿಟ್ಬಿಡ್ ಗಾಡಿ ನಾನು ನೀನ್ ಒಂದಂತಲ್ಲಿ ಕಲ್ತ್ ಬಿಡ್ತೀವಿ ಫೋನ್ ಹಚ್ಚಿ ನಾನ ಬಲ್ಲ ಕರ್ಸಯ್ತಾನಾ
ಆಯ್ತಾ ಅಷ್ಟು ಮಾಡಿ ಕರ್ಸಿ ನೀನು ಬಂದ ಫೋನ್ ಹಾಕು ನಾ ನಂದ ದೋಸ್ತ್ನ ಕರ್ಕೊ ಬರ್ತನ ಅವನು ಇನ ಈ ಕಡೆ ಯಾವ್ರ ಏಳು ಬೆಟ್ಟ ಅದಪ್ಪ ಅವ್ನೂಊರ್ಗ್ ಹೋಗ್ಬೇಕಕ್ ಅವ ಏನತ್ರ ಕೇಳ್ಬೇಕ ಮನೆಯವರ್ ಕೂಡ ಮಾತಾಡಿ ಹ ಟಾಟಾ ಬೆಕ್ ಅಂತ ನಮಿಗೆ
ಇಲ್ಲಿಗ ಬರ್ಲಕ್ಷೀದ ಅವ್ನ್ ಬೇಗ್ ಹಾಕೋತ್ತ ಅವ ಬರ್ತಾನ ಬೇಕಾದ್ರ
ಹ್ಮ್
ಬರ್ತಾನ ನೀನ್ ಅವ ಒಂದ್ ಗಾಡಿಲಿ ಪುಟ್ಟಗಿಸ ಒಂದ ಗಾಡಿ ಇಬ್ಬಬ್ರ ಅಕಡೆ ಹೋಗ್ಬೇಡನ ಎಲ್ಲ ಎಲ್ಲ ಅಂದ್ರ
ಹ್ಮ ಆಯ್ದ ಅವನ್ಗೆತ್ ನಮ್ದ ಅದಿ ಈ ಕಡೆ ಬಾಲಿ ಹಿಂಗೆ ದೇವ್ರ ದೇವದ್ರಗ ಆದಂತ ನೋಡಿಕಮ್ಮ ಅವ್ ಏನ ಅಂತಾನ ಕೇಳ್ಬೇಕಕ್ ಅವ ನೋಡ್ತಾನ ಅಟ ಪೋಟ ಹಾಕ್ ನೋಡು ನೀನು ಇಲ್ಲ ಕುರ್ಕೊಂಡಬೇಕು ಕುರಿಯಾಳ ಅಂತಾರೆ ಅಲ್ಲಿ ಅದು ಊರು
ಹ ಹಾ ಆಯ್ತ ತಗ ಬಲ್ಲ ಗಾಡಿ ತಗಬ ಅಂತಳ ಈ ಕಡೆ ಬಂದ್ ಬಿಡ್ರಿ ಹೆಂಗಿದ್ರೂ ತೋಟದಲ್ಲಿ ನನ್ನ
ಹ್ಮ ಅದೇ ಬಾರ ಅಂತ ಹೇಳ ಅವ ನೀನು
ಅದ ಆಟಗಿಟ ಮುಗಿಸ್ಕಂದ ಗಿಸ್ಕಂದ ಹೋಗ ಕೂದ್ರಂತ ಹೆಂಗ ಹಾ ಸ್ವಲ್ಪ ನನ್ಗ ಯಾಕಂದ್ರ ಹೇಳಿದ್ರಂದೆ ನನ್ ಈಗ ನೀ ಯಾವ ಬರ್ತೀನಿ ನಾಳೆ ಬರ್ರ ಅಂದ್ರ ನನ್ನಾ ಫೋನ್ ಹಚ್ಚಿ ನಾನ
ಇಲ್ಲಿ ಕೇಳ ಇಲ್ಲಿ ಕೇಳ್
ಹ್ಮ ಫೋನ್ ಹಚ್ಚಿ ಆತ್ನ ಮ ಬರ್ಕೊಂತರ ನಾಳಿಗೆ
ಹ್ಮ ಅಷ್ಟೇ ಮಾಡ ಅಲ್ಲಿ ದೇವ್ರಕ್ ಬಂದ್ಬಿಡಣ ಅಲ್ಲಿ ಚೌಕಿ ನಾವ್ ಮೂರ್ ದಾರಿಗೆಗ್ ಹೊತ ಅಲ್ಲಿಗೆ ಬಾರಂತೆ
ಅವ್ನ ಕಾಲಿ ಕರ್ಕೊಂಡ್ ಬಾ ಏಂದ ಮೂರು ಹ್ಮ್ ಹೆಂಗ ಹ್ಮ್
ಬಾಳ ಅಂತ ಆಟ ಎಲ್ಲ ಚಲೋದಲ್ ನೀನು ಜೊತೆಗಿರ್ ನೋಡಿರ್ತಲ್ಲ
ಎಲ್ಲ ಚಲೋದ ಒಂದ ಎರಡು ವರ್ಷ ಕರ್ಕ
ಹಾ ಹಾ ಚಲೋ ಆದ ಎಲ್ಲ ಹೊಸ ಇಕ್ಸ್ತಾನ ಅಂತ ಅ ಬಾವ
ಹೊಸದಾಕ್ಷಿ ಅಂಟೆ ರಸದಾಕ್ಷಿ ಬಂದಿದ್ದು ಎರಡು ತಿಂಗಗಳ ಆಯ್ತು ಒಂದು ಎರಡ್ ತಿಂಗ್ಳ ಆಯ್ತು ಹೊಸ ಶ ಎಂಟಗರಾವ
ಹಾ ಹಾ ನೀ ಬಾ ನೀ ಬಂದ ಫೋನ್ ಹಚ್ಚು ಮಗ ರೈಚರ್ಗಾಗ ಯಾವ್ದು ಕೆಲಸ ಅಂತ ಕಲಸ ಮುಗಿಸಿಕೊಂಡುಬಾರ ಅಂತೇಳ
ಹ್ಮ ಬರ್ತ್ ಒಂದ್ ತಿಂಗಳ ಇಲ್ಲೇ ಒಂದ್ ಒಂದ ಒಂದ್ ಗಂಟೆ ಅಲ್ಲಿ ಇರ್ತ
ಹು ಹೂ ಆಯ್ತು ನಾನು ಅವನಿಗೆ ಅವ್ನು ಬರೋಕ್ಕೆ ನೀನು ಹನ್ನೆರಡು ಗಂಟೆ ಬಿಟ್ಬಿಡ್ಲ ಇಲ್ಲಿ ಬರಾಟ್ಟಿಗೆ ಈ ಕಡೆ ಮಾ ತಕೊಂಡಂಬದ್ರತ
ಹನ್ನೆಡ ಹನ್ನೆರಡ ಅನ್ನೊಂದ ಗಂಟೆ ಗೆ ಬಿಡು ಅಂತೇಳ
ಹ್ಮ
ನಾನ್ ಹನ್ನೊಂದು ಗಂಟೆಟ್ಟಗೆಲ್ಲ ಬಿಡು ನಾನ
ಹ್ಮ ಬಾ ನಿಂದ ಎಲ್ಲಾ ಕೆಲ್ಸ ಮುಗ್ಸಿ ಮುಗ್ಸಿ ಅವ್ನ ಪ್ಯಾಸೆಂ ಅವ್ನಿಗೆ ಹೇಳು ಫೋನ್ ಹಚ್ಚಿ
ಹ ಯಾರಿಗೆಗ ಅವ್ನಿಗೆ ಹೇಳ್ತೀನಿ ನಾನ್ ಫೋನ್ ಹಚ್ಚಿ ಫೋನ್ ಹಚ್ಚಿ ನಾಳೆಗಿಂತ ಬರ್ತಂತ ನೋಡ್ ಗಾ ನೋಡಕ ಮತ್ತೆ ನಾಳೆ ಗಾಡಿ ತಗೊ ಬ ಅಂತ ಹೇಳ್ತಿನಿ ಡ್ರೈವರ್ಕ
ಹ್ಮ ಯಳ ನೀ ಯಳ ಪ ಚಲ್
ಹ ಪೋನ್ ಹ ಗಾಡಿ ತಂಬ ಮತ್ತತ್ ಬರ್ತ ತ್ರಂತ ಅವ್ರು ನೋಡ್ಕಕ ಮತ್ತೆ ಅಂತ ಮತ್ತ ತಗೊ ಬರ್ತಾನ ಅದಕ್ಕೆ ಎಲ್ಲಾರ ನೋಡ್ಕೊಂಡ್ ಬಂದ್ ಐತಿ ಚಕ್ ನಾವ್
ಹ ಅದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಲ್ಲ
ಎಲ್ಲ ರಡಾವ ಅದ್ರದ ಎಲ್ಲಾ ಹಾಕ್ ಹಾಕ್ ನೋಡಿ ಆರ್ಸಿ ಕಾಡೆ ಅವಲ್ಲ ಹತನೇ
ಕಾಕ್ ಕಾಕ್ ಕಾಕ್ ಎಷ್ಟ್ ವರ್ಷದ ಗಾಡಿ ಎಲ್ಲಾ ನೋಬೇಕು ಕಾಕ್ ಯ ಹ್ಮ್
ಮತ್ತ ಅದೇ ನೀ ಹೂ ಅಂದ್ರ ಅಂದ್ರೆ ಎಲ್ಲಾ ಆರ್ಶಿ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲಾ ಮಾಡಿ ಕೊಡ್ತಾನ ಮಾಡಿ ಕೊಟ್ಬಿಡ್ತೇನ ಹಾ ಮ ನೋಡ ಹೆಂಗ ಮಾಡತೇ
ಆಯ್ತ ಮತ್ತ ಆಯ್ತ ಆಯ್ತ ಆಟಾ ಚಲಕ್ ಇದ್ರ ಅದ ನಂದೇ ನಾನೇ ಅಂತ ನ ದೋಸ್ತ್ ಅಂತ
ಅಲ್ಲ ಈಗ ಯಾಕಂದ್ರೆ ತಗೊಂಡ ತಗೋರ್ ಪಸಂದ ಇರ್ಬೇಕಲ್ ತಗೋಿಗೆ ಇದು ನಾನೇನು ಗೂಡ ನಡುವ ನಾವೇನ ಹ ನಾನೇನು ನಡುವ ಆಗ ನಾವು ಯಾಕಂದ್ರೆ ಅತ ಪಸಂದ
ಹ ಇಬ್ಬರು ಮಾಡತಗತ್ ತ್ತ ಬಲತ್ತ ಇತ ಕೊಡತ್ ಬಲ ನಡವ ಬಡ ನಾವ್ ಮೈ ಎಂತ ಎಂತ ಆಟ ಹ ಎಂತ ಆಟ ಕೊಡ ಹ ಎಂತ ಆಟ ಕೊಡ್ಸ ನೋಡಪ್ಪ ನಮ್ಮ ಮಾವ ಅಂತ ಅಂತನಂದ್ರ ಮಾಡ ಹ್ಮ್
ಸೇಳ್ಬಿಡ ನೋಪ ನೀವು ಪಸಂದ್ ಇತ್ತು ತಗ ಯಾಕಂದ್ರೆ ಈಗ ಬಗನ ಅಕಸ್ಮಾತ್ಗ ಆಮೇಲೆ ಹಿಂದಾಡಿ ಕೊಡ್ಸನ್ ಮಕ ಚೋಲ ಎಲ್ಲ ಅದೆ ಎಲ್ಲ ಅ ತನ್ನಂಗಿಲ್ಲ ನಿನ ಪಸಂದ ಇತ್ತು ತಕ ಪಸಂದಿ ಇರ್ಕಂದ್ರೆ ಬಿಟ್ಟ ಬಿಡ ಆಯ್ತ ಆಟ ಬೇಕಾದ್ರೆ ಬೇರೆ ಕಡೆಗ್ ಯಾವ್ದದ್ ನೋಡ ಇಲ್ಲಾಂದ್ರೆ ಸಿಕ್ಕ್ರ ತಗ ಸಿಗಲಕ್ಂದ್ರ ವರ್ಷ ತಗೊಂಬ ಬಿಡಪ್ಪ ಅಂತ ಹೇಳಳ್ಬೇಡ ಮತ್ತ
ಆಯ್ತ ಅಷ್ಟೇ ಮಾಡತ ನಾನನಲ್ಲ ಅವ್ನು ಆ ಕಡೆಗ ನೋಡನ ಅಂತ ಯಾವ್ ಪಸಂದ ಸಿಕ್ಕಿಲ್ಲ ಅವ್ನಿಗೆ ಈ ಕಡೆಚನ ಪಣ ನನಗಾ
ಪಸಂದ ಆಕ್ಕ ತೋಲ್ಕ ಪಸಂದ ಆಳ್ಕ ಬಿುಬುಡ್ ಅದಕ್ಕಏನಾದದ ಮೆ ಮ್ಯಾಗ ನಮ್ಗ ಬರಬಡದುದಡ ಮತ್ತ ಕೊಡಸರ್ ನೋಡಪ್ಪಾ ನಮ್ಮ್ ಆವ ಆತನ ನ ಹಿಂದಸ್ತಾನ ಬಡದ ಹ್ಮ ಮತ್ತೆ ನಮ್ಮಗ್ ಮುಂದೆ ಒಂದ ಹೆಸಬ ಯಾಕಂದ್ರೆ ನಾನ ಎಲ್ಲಾ ಮಸ್ತ್ ಜನ ಕೊಡಿಸೀನಿ ನಮ್ಗೆಂತ ಯಾವ್ ಬಂದಿಲ್ಲ ಯಾಕಂದ್ರೆ ಚೊಲ ಚೋಲ ಆಟಗಳೋಡವಿ ಇದೆ ಒಂದ್ ವರ್ಷದ ಎರಡ್ ವರ್ಷದ್ದ ದೇಡ್ ವರ್ಷದ ಎಲ್ಲ ಇಂತೇ ನೋಡಿ ನಾವು ಗಾಡಿಗಳು ಇದ ಯಾಕೆ ಇದು ಸಿಿಕ್ಫಸ್ಟ್ ವರ್ಷ ನ
ಅಯದಾ ಅವ ಬತತ್
ಹಾ ಈಗ ಚಿಕನ್ ನ ಮೂರ್ ವರ್ಷದಾಗಲ್ಲಾ ಇದನ್ ಅದ ಪಸಂದಿತ್ ತೋಲಕ್ ಪಸಂದಲಕ್ ಬೇಡ ಅದಕ್ಕ ಏನ ಅದ ನನಗೇನ
ಗೊತ್ತಾಗದ ಆಟ ನಾವವು ಹೊಸದ್ ಕಡಿಸರುನು ಕೈಯಾಗ ಅಜದದು ಅಳಿದ್ ಕಡಿಸ ಅದದು ಇಟ್ಗ ಇಟ್ಗ ಇಟ್ಕ ನೋಡ ಚಲ ಚಲ ಇಟ್ಕ ಅಂದ್ರ ಚಲ ಅರ್ದ
ಹಾ ಅದಕ್ಕೇನದ ಅದಕ್ಕೇನ ಅ ಅವ್ನಗ ಏ ಇಲ್ಲಾಂದ್ರ ಅದದಕ್ ಪಟ್ಬ ಬಿಡ್ತಾನ ಶೋರಮ ಕೊಟ್ಟು ಅದು ಎಷ್ಟು ಕೊಷ್ಟು ಕೊಟ್ಟ ಹೊಸ ತೈಡ್
ಹ್ಮ್ ಆಯ್ತ ಆಯ್ತು ನೀವ್ ನಷ್ಟ ಮಾಡ್ ನಾಳೆ ಒಂದ ಒಂದೊಂದ್ ಗಟ್ಟಿಗೆ ಅಲ್ಲಿರ ನಾನು ಅಲ್ಲಿ ಬರ್ತನ
ನಾನು ಅಲ್ಲಿಷ್ಟನ್ ಬಿಡಾತ್ನ ರಾಯಚೂರ್ಷ್ಟ ಬಿಡತ್ನ ಫೋನ್ ಹಾಸ್ತೋಡ ನೀನು ಅವ್ನು ಜಲ್ದಿನ ಬಿಡಂತೇಳ ಸ್ವಲ್ಪ ಯಾಕಂದ್ರ ಲೇಟ್ ಆತ ಬರಗ ಅಲ್ಲಿಷ್ಟಗ್ ಬರ್ಬೇಕಕ್ಲಾ
ನೀ ಬಾ ಬಾ ನೀ ಬಾ ಪಾ ನಾನ ಇಲ್ಲ ಜರ ದರಐಶ್ವರ ಬುಡಟೆ ಪಾಚ್ ನನು
ಹಾ ನಾನ್ ರಾಯಚೂರ್ ಬಾ ಫೋನ್ ಹಚ್ತಾಗ ಹಂಗ
ಹ್ಮ್ ಆಯ್ತ ಆಯ್ತಾ ಅಷ್ಟಮ್ಮ ಹಾ